ಸೋಮನಾಥ ಐದು ಸೋಮನಾಥ ಐದು
ಕಷ್ಟ ದ ದಲವಾಯಿ ಏನ್ ಮಾಡ್ತಿದಯಾ
ಏನಲ್ಲಪ್ಪಾ ಏನ್ ಮಾಡ್ತಾ ಇದೀರಾ
ನ
ಆರಾಮ ಇದೀರಾ
ಹ್ಮ್ ಆರಾಮ ನೀ ಆರಾಮ
ನಾವ್ರಮ್ದೇ ಮಾಡ್ಕತೀರಾ ಇವತ್ತು ಸಂಡೆ ಅಲ್ವಾ ಮತ್ತೆ ಅಲ್ಲಿ ಹೋಗಿಲ್ವಾ
ಎಲು ಬುದುು ಕಾಲಜ್ ವರ್ಕಿಿದೆ ಮಾರ
ಕಾಲೇಜಲ್ಲಿದ್ದೇಏನಿದೆ ಮತ್ತೆ ಇವತ್ತು ರವಿವಾರ ಅಲ್ಲ ಸುಟಿ ಅಲ್ಲ ಇವತ್ತು
ತೃಪ್ತಿಿ ಐತಿ ಮಟ್ಟ ಕಾಲೇಜು ಹೊರ್ಕ್ ಕೊಟ್ರೆ ಬಾಳ
ಏನ್ ಮಾಡ್ತಾ ಇದ್ದೀರಾ
ಗೈಗ್ರಾಮ್ತಿದ್ದೀನಿ ಗೈಗ್ರ್
ಹ ಯಾವಸ ಯಾವ ಕೋರ್ಸು
ಎಂಟ ಮನೋಜ
ಎಂಟಮಲು ಜುಕ್ಕೀಟಶಾಸ್ತ್ರ
ಕೀಥಶಾಸ್ತ್ರ ಕಾಟ ಕಾಟಶಾಸ್ತ್ರ ಹೌದು ಕಾಟಶಾಸ್ತ್ರ.
ಹ್ಮ್ ಎಷ್ಟು ಎಷ್ಟೂ ಚಿತ್ರಗಳಿವೆ. ಐದುನೂರು ಎಷ್ಟು ಐದು.
ಹ್ಮ್ ಐದ್ನೂರು ಐದ್ನೂರ್.
ಐದ್ನೂರು ಪೂರ್ತಿ ಒಂದು ವರ್ಷದ್ದಾ.
ಹ್ಮ್. ಮತ್ತೆ ಯಾವ ಯಾವ ಮತ್ತೆ ಯಾವ್ಯಾವ ಕೋರ್ಸ್ಗಳು ಇದಾವೆ ನಿಮ್ಗೆ.
ನಮಗೆ ಪೀಟಶಾಸ್ ತ್ರ ಮಣ್ಣುಶಾಸ್ತ್ರ.
ಹ್ಮ್
ಮತ್ತೆ ಮತ್ತೆ ಇದು ಆ ಎಲ್ಲಾ ಒಂದು ಕೃಷಿಶಾಸ್ತ್ರ.
ಹ್ಮ್
ಬಾಳ ಇವೆ.
ಹ್ಮ್ ಇಲ್ಲಿ ನೀವು ಕೃಷಿ ಮಹಾವಿದ್ ದ್ಯಾಲಯ ಭೀಮ್ರಾಯನ್ ಗುಡಿ ಅಲಾ ದು
ಇಲ್ಲ ಧಾರವಾಡ.
ಧಾರ್ವಾಡಾ.
ಹ್ಮ್ ದಾರ್ವಾಡ್.
ನಾನು ಭೀಮ್ರಾಯನ್ ಗುಡಿ ಅಂತ ಕೇಳಿದೆ ಅದಿಕ್ಕೆ.
ಹಂಗೆ ಆತರ ಬಾಳ ಮಂದಿ ಅದಾರೋ ಅಲ್ಲೇ ದಾ
ಏ ಟ್ರಾನ್ಸ್ಫರ್ ತಗೊಂದ್ ರ ನಮ್ಗೆ. ಅವ್ದ್ ಬ ಬರುತ್ತಾ ಟ್ರಾನ್ಸ್ಫರ್ ಒಂದ್ ಕಾಲೇಜಿಂದ ಒಂದು ಕಾಲೇಜಿಗೆ.
ರೆಕಮೆಂಡ್ ಹಚ್ಚಿದೆ ಹೆಂಗ್ ಮಾಡ್ತಿ.
ಹ್ಮ್ ಮತ್ತೆ ಅದಕ್ಕೇನಾದ್ರೂ ಆ ಹಣವನ್ನು ಕೊಡ್ಬೇಕಾ.
ಹಾ ಕೊಡ್ಬೇಕು ರೊಕ್ಕನಾ ಭಾಳ್ ಕೊಡ್ಬೇಕು. ಸುಮಾರು ಒಂದುವರೆ ಒಂದೂವರೆ ಲಕ್ಷ ಕೊಡ್ಬೇಕು. ಹ್ಮ್
ಮತ್ತೆ ನಾಷ್ಟಕ್ ಏನಿತ್ತು ನಾಷ್ಟ ಏನ್ ಮಾಡಿದ್ರಿ.
ನಾಷ್ಟ ನಮ್ಮತ್ರ ಶಿರಪ್ ಉಪ್ಪಿಟ್ಟಿತ್ತು.
ಶಿರಾ ಉಪ್ಪಿಟ್ಟಾ ಸಿಯಾರ್. ಹ್ಮ್ ಮತ್ತೆ. ಪ್ರದೀಪ್ ಅವ್ರು ಅವ್ರು ಬಗ್ಗು ಪಾಟೀಲ್ ಅಂತಿದ್ದಾರೆ ನಮ್ ಕಾ ಕಾಲೇಜಲ್ಲಿ
ಅವ್ರಾ
ಹೂ ಹೌದು ಸಿಕಾಪಟ್ಟೆ ಡೇಂಜರ್ ಅವರು ನಿಮಗ ಗೊತ್ತಾ ಅವರು
ಕಾಟ್ಟ ಹೂ ಗೊತ್ತಾದ ಹೂ ಅವರ ಮೇಲೆ ಕೇಸ್ ಇದೆ ಸುಪ್ರೀಂ ಕೋರ್ಟ್ ಅಲ್ಲಿ
ಹ ಅವ್ರು ಎಲ್ಲರಿಗೂ ಬಗ್ತಾರೆ ಅದಕ್ಕೆ ಅವ್ರರಿಗೆ ಬಗ್ಗು ಪಾಟೀಲಾಂತ ಅಂದು ಹೆಸರಿ ಇಟ್ಬಿಟ್ಟು
ಹ ಖರೆ ಹೌದಾ ಹ ಹ ಎಲ್ಲಾ ಕಡೆ ತಾರಾ
ಹ್ಮ್ ಎಲ್ಲಾ ಕಡೆ ಬಕ್ತಾರೆ ಅವರು ಅದೇ ಸೀನಿಯರ್ಸ್ ಅವ್ರ ಅಲ್ಲ ಇದ್ರೆ ಸಾಕು ಇಲ್ಲೇ ಬಗ್ ಕೊತೋ ಹೋಗ್ ಬಿಡ್ತಾರೆ ಅವ್ರಿಗೆ ಅವ್ರು
ಅರೆ ಹೌದಾ ಅವನ್ ಹಂಗೆ ಆಯ್ತ ನೀವಕನ ಹುಡ್ಗ ಅವ್ನ ಜೊತೆ ಬಾಳ ಸೇರ್ಬೇಡಿ
ಇಲ್ಲಾ ಸೆರಲ್ಲಪ ನಾನು ಮತ್ತೆ ಕಾಲೇಜ್ ಹೇಗ್ ನಡೀತಾ ಇದೆ ನಿಮ್ದು
ಅವಲ್ಲಿ ಏನ್ ನಡೀತಾ ಇದೆ ಕಣು ಬರೀ ಕೆಲ್ಸ ಕೆಲ್ಸ ಕೆಲ್ಸ ಡೈಗ್ರಾಮ್ ಹಾಕೋದು ಹಿಂಗ ಹಾಕ್ ಹಂಗ ಹಾಕ್
ಹ್ಮ್ ನಾನು ಇಲ್ಲೇ ಮಂಗ್ಗಳೂರು ಮಂಗಳೂರಲ್ಲಿರೋದ ಈಗ ಹ್ಮ ಮಂಗಳೂರಲ್ಲಿ ನರ್ಸಿಂಗ್ ಮಾಡ್ತ ಮಾಡ್ತಾ ಇದೀನಿ ಈಗ
ನರ್ಸಿಂಗ್ ಮಾಡ್ತಾ ಇದ್ಯಾಾ ಅಂದ್ರೆ ಮುಂದ್ ಫುಲ್ ಡಾಕ್ಟರ್
ಹಾ ಡಾಕ್ಟರ್ ಇಲ್ಲ ಡಾಕ್ ಡಾಕ್ಟರ್ ಕೈ ತೆಲಗಿನವ ಅನು
ಅದೇ ಅವ್ ತಳಗಿದವರು ಮ್ಯಾಗಿದ್ದವರೆಲ್ಲ ಎಲ್ಲಾ ಒಂದೇ
ತಾ ಇದ್ದೇನೆ ಈಗ
ನಿಮ್ ಬ್ಯಾಗ್ರೌಂಡ್ಗ ವಯಸ್ ಕೇಳ್ತೀರಿ ಬ್ಯಾರೆ ಕಡೆ ಹೋಗ್ರಿ ನೀವು ಜಲ್ದಿ
ಅದಕ್ಕೆ ಹೋಗ್ತಾ ಇದ್ದೀನಿ ಅವ್ರು ನಿಮ್ಗ್ ಗೊತ್ತಲ್ಲ ಐ ಎ ಎಸ್ ಆಫೀಸರ್
ಹಾ ಭಗವಂತ ಅವ್ರ ಗೊತ್ತಲ್ಲ
ಬಸವರಾಜ
ಹಾ ಬಸವ ಬೆರಳಿಗೆ ಐ ಎ ಎಸ್ ಆಫೀಸರ್
ಹಾ ಅವ್ರು ಇಲ್ಲಿ ಬಿಟ್ಟ ಬಿಡಾಕ್ ಬಂದಿದ್ದಾರೆ ನಮ್ಮ ಸ್ನೇಹಿತನ್ಗೆ
ಹಾ
ಅವರು ಸ್ವಲ್ಪ ಹುಚ್ಚು ಹುಚ್ಚು ಆಡ್ತಾ ಇದ್ದಾರೆ
ಅವ್ರಿಗೆ ಹೇಳು ಮತ್ ನಾ ಬಂದ್ರೆ ಬ್ಯಾರೆದಾಗತೆ ಅಂತ ಹೇಳು ಹ ಅದೇ ಅಂದೆ ಯಾಕೆ ಮಳೆ ಬಹಳ ಕಷ್ಟ ಇಂದ ನಾವು ಹಾಲಲ್ಲಿ ಮಾತಾಡ್ತಿದ್ದೇವಿ ಬಾಳ್ ದಿನಾ ಆದಮೇಲೆ
ಹೂ ಅದೆ ನಾನೇ ಈ ಕಡೆ ಬಂದೆ ಇವರು ಕಾರ್
ಹೂ ಕಾರ್ತಿಕ ಖುನಾ ಹನಾ ಅಲಾ
ತುಂಬಾ ಕೆಟ್ಟ ಮನುಷ್ಯ ನೋಡಿ ಅವನು ಇಲ್ಲಿ
ಏ ಕರಿ ಅವನಿಗೆ ಹಂಗ ಅನ್ಬೇಡ್ ಕಣೋ ಮತ್ತ್ ಅವ್ ಅಲ್ಲಿ ಬಂದಿ ಕಾಲ್ ಇದು ಮಾಡ್ತ
ಎಲ್ಲ ಇಲ್ಲಿ ಮಗ್ಳ ಇದ್ದಾನೆ ಅವನು ಫೋನ್ದಲ್ಲಿ ಮಾತಾಡ್ತ ತನಗ
ಹ ಮಾಡ
ಹಾ ಅದೇ ನಾವ ಅವ್ರಿಗೆ ಮಾಡಿದ್ರೆ ಒಟ್ಟ ಹೊಟ್ಟೆ ಹುರಿತ್ತೆ ಅಂವನ್ಗೆ ಹ ಅವ ಮತ್ತೆ ಮತ್ತೆ ನಮ್ಮ್ನೆ ಡಿಸ್ಟರ್ಬ್ ಮಾಡ್ತಾನ
ಡಿಸ್ಟಬ್ ಮಾಡ್ತಾನ ಹತ್ನಾ ನಿನ್ನ ಅಷ್ಟ ಏನ್ ಮಾಡಿದೀ
ನಂದು ನಾಷ್ಟ ಇವತ್ತು ಪುರ ಇತ್ತು ನಮ್ಮ ಹತ್ರ
ಅಲ್ಲ ಈ ಬಾಳ
ಹಾ ಬೊಗ್ಗು ಪಾಟೀಲ್ ಅವ್ರು ಬಂದ್ರ ಅಲ್ಲಿ ಮತ್ತೆ
ಅಬ್ಗ ಪಾಟಿಲ್ಲ ಕೆಲ್ಸ
ತಿರ್ಗಡೋದು
ಹೌದ್ರ ತಿರುಗಡೆದುು ಹ
ಮತ್ತೆ ಎಲ್ಲಿ ನೀವು ಪ್ರವಾಸಕ್ಕೆ ಹೋಗಿಲ್ವಾ ಎಲ್ಲಿ
ಎಲ್ಲಿಗೂ ಹೋಗಿಲ್ಲ ಇವತ್ತು ಬಾಳ ನಂಗೆ ಕೆಲ್ಸ ಇದೆ ಇವತ್ತು ಮಂಗಗಳ ಬರ್ಬೇಕು ಮುಂದಿನ ಸಂಡೆ ಬರ್ಬೇಕು ಮಂಗಳೂರಿಗೆ
ಏ ಬನ್ನಿಪ್ಪಾ ಇಲ್ಲಿ ಮಂಗಗಳೂರಲ್ಲಿ ನಿಮ್ಮ ರಾಜುಗೌಡರು ಗೊತ್ತಲ್ಲ ನಿಂಗೆ
ಹಾ ಗೊತ್ತಲ್ಲ
ಹ ಅವರು ಫೆವ್ರೇಟ್ ಬಂದ್ ಮಾಡ್ತಾರೆ ಇಲ್ಲಿೇ ಹಾ ಮಂಗ್ಗಳೂರ್ ಬಂದ ಅಂತೇಳಿ ಅವರು ಪೇವರಟ್ ಬನ
ಹೌನು
ಮಂಗ್ಳೂರ್ ಬನ್ ಅಂತ ಹೇಳಿ ಪಟ್ ಬನ್ ಅದು ಬನ್ ಇರುತ್ತೆ ಅದ್ರ ಮೇಲೆ ಬದಾಮಿ ಹಾಳಾಕಿ ಕೊಡ್ತಾರಂತಲ್ಲ
ಹೌದಾ ನಾ ತಿಂದೆ ಎಲ್ಲ ಕಣ
ಯಾವವು್ದ ಮ ರಾಜುಗೌಡರು ಫೇವ್ರೇಟ್ ಬನ್ನು ನನಗೂ ಗೊತ್ತಿರ್ಲಿಲ್ಲ ಅವ್ರು ಮೊನೆ ಒಮ್ಮಿ ಕರ್ಕೊಂಡ್ ಹೋಗಿದ್ರು ನನ್ನ
ಹ್ಮ್
ತಿನ್ನಿಸಿದ್ರೂ ಹೇಳಿದ್ರು ಅವ್ರು ಅದನ್ನು ಅವರು ನಾವ್ ಒಂದ್ ತಿನ್ನವಷ್ಟರಲ್ಲಿ ಅವ್ರು ಮೂರ್ ತಿಂದಿದ್ರು
ನೀ ಅವ್ರ ಕೆಟ್ಟ ಅಂತರ ಕಣ ಬಾಳ ತಿಂದೂಳಿ ಕನೋ ಅವ್ನು
ಹ್ಮ್ ಸುಮ್ನೆ ನೋಡಕೆ ಕಡ್ಡಿಯ ಕಾಣಂತಾರ ಅವರು
ಹ್ಮ್ ನೋಡಕ್ ಎಷ್ಟ ಹೆಂಗ್ ಕಡ್ಡಿ ಹಂಗಾರೆ ಹೊಲ್ಪದೆಲ್ಲಾ ದೊಡ್ಡ ದೊಡ್ಡ ಇದೇ ಅವ್ರ್ದು ಹಾಂಡಗಳು
ಮತ್ತೆ ಅವಂಗೂ ಮತ್ತೆ ನಿತಶಿಗೂ
ಅದೇ ಏನೋ ಕಸಸ ಜ ಆಡ್ರಿ ಸಣ್ಣಪರ್ಗಳಕ್ಕೆ
ಕಸತ್ ಜಗಳಾಡರಂತ ಎಲ್ಲಾ ಜಗಳ ಮುಗುದ್ ಬಳಕ ಅವ್ರೇನನು ಲಾಂಗ್ ರೆಡಿ ಮಾಡಿಟ್ಟಿದ್ರಂತೆ
ಹ್ಮ್ ಹೌದು ಅಂತ ನಸೂಸ್ ಮಾಡ್ತಾರೆ ಅದ್ರಲ್ಲಿ
ಏನು ಬಾಳ ಏನಾದ್ರು ಅಂದಿದ್ರೆ ಅಲ್ಲೇ ಕತ್ತರ್ಸ್ ಬಿಡ್ತದಂತೆ ಅವ್ನ
ತೊ ಪ್ರಷ್ಟಿದ್ನ ಮಾಡ್ಬೇಡಾ ಕಣೋಂತ್ ಬೈದೆ
ಹ್ಮ್ ಮತ್ತೆ ಆತರ ಮಾಡಿದ್ರೆ ಕಾಲೇಜಿಂದ ಡಿಬಾರಾಗ್ತಾರೆ
ಹ್ಮ್ ಅವ್ರು ವಿ ಸಿ ಅವ್ರ ಏನ್ ಮಾಡಪ್ಲಿಲ್ ಯಾರು ಹ್ಮ್
ಬಟ್ ಕೆಟ್ಟಸ್ರು ಬರುತ್ತಲ್ಲ
ಕೆಟ್ಟಸ್ರ್ ಬರುತ್ತೆ ಬುಡು
ಮತ್ತೆ ಏನ್ ಸಮಾಚಾರ ನಿಂದು ಮತ್ತೆ ಪ್ರವಾಸ್ಕೊಗಿಲ್ವಾ ಮಂಗ್ಳುರ್ ಬರ್ತ್ ನಂದ್ರಲ್ಲ ರವಿವಾರ
ಹ್ಮ್ ಬರ್ತೇನೆ ಬರ್ತೇನೆ ನೆನ್ನೆ ಬರ್
ಯ ಹ್ಯಾಂಗ್ ಈಗ್ ಬರ್ತಿರಾ ಬಸ್ ಲ್ಲಿ ಬರ್ತೀರಾ ರೈಲ್ವೆಯಲ್ಲಿ ಬರ್ತಿರ ಮತ್ತೆ ವಿಮಾನ ಬುಕ್ ಮಾಡ್ಲಾ ನಾನು
ವಿಮಾನ ಬ್ಯಾಡ ಕಣಪ್ಪ ವಿಮಾನ್ದಾಗ್ ನಾನ್ಬರಲ್ಲ ಅನ್ನಿಸ್ತಿ
ಹ್ಮ್ ಹ್ಮ್ ವಿಮಾನದಲ್ಲಿ ವಾಂತಿ ಆಗತ್
ವಿಮಾನ ಆಗ್ ವಿಮಾನ ಆಗ್ಬರಲ್ಲ ನಮ್ಗೆ
ಹ್ಮ್ ಹ್ಮ್ ಮತ್ತೇಗ್ ಬರ್ತೀರಾ
ಡು ಕಾರ್ ತಗೊಂಬರ್ತೀನ್ನೋಡು ಕಾರು
ಕಾರ್ ತಗೊಂಡ್ಬರ್ತೀರ ಬೈಕ್ ತಗೊಂಬರ್ಬೇಕಲ್ವಾ ನಿಮ್ದು ಮೆ ಬೈಕಿದೆ ಬುಲೆಟ್ಟಿಇದೆ
ಟಾಂಗರ್ ಟಮ್ ಕ್ಲೈಂಟ್ಸಿದ್ದಾರೆ
ಎಷ್ಟು ಜನ ಬರ್ತೀರಾ ನೀವು
ಬಂದ್ರೆ ಒಂದ್ ಹತ್ತಿನ ಬರ್ತಿನಿ ಹ್ಮ್ ಅ--ದ ಬಂದಿ ಆಫೀಸ್ ಹೋಗ್ಬೇಕು
ಹ್ಮ್ ಹ್ಮ್ ಎಷ್ಟು ಜನ ಬರ್ತೀರಾ
ಜನ ಬರ್ತ್
ಹತ್ತು ಜನ ಬರ್ತೀರಾ ಮತ್ತೆ ಎನ್ ನಡಿ
ಆ-ಅಲ್ಲೆಲ್ಲ ಅಲ್ಲೆಲ್ಲ ಬಂದಾಬಸ್ತು ನಿಮ್ದೇ ನೋಡಿ
ಏ ಬನ್ನಿ ನೀವು ಬನ್ನಿ ಬರದೊಂದೆ ಕಾಯ್ತ ತಾಯಿದ್ದೆ ನಾನು ಎಲ್ಲಾ ನಾನೇ ನೋಡ್ಕೊಳ್ತೀನಿ ನಮೃಮಿದೆ ಈಗ ನಾನಿಲ್ಲೇ ರೂಮಲ್ಲಿ ಇದು ಆಶೆಲ್ ಮಾಡಿಲ್ಲ ನಾನು
ಹ ಬಿಡುವ್ ಮಾಡಿದ್ದಿಯಾ
ಹ್ಮ್ ಪ್ರತಿ ತಿಂಗಳು ಹದಿನೈದು ಒಂದ್ ಸಾವಿರದ ಐದ್ನೂರು ಮನೆ ಬಾಡ್ಗೆ ಕೊಡ್ತೀನಿ
ಏನ್
ಮತ್ತೆ ಊಟದ್ದು ಎಲ್ಲಾ ಸೇರಿ ಸುಮಾರು ನಾಲ್ಕು ಸಾವ್ರುಪ್ಪಾಯ್ ಆಗುತ್ತೆ ದುಬಾರಿ ಆಯ್ತು ಮತ್ ಮಂಗ್ಳೂರಲ್ಲದು ದುಬಾರಿ ಆಗತ್ತೆ
ಮಂಗ್ಳೂರಲ್ಲಿ ಮೀನ್ ಸುಕ್ತಿಯಾ ಮೀನು
ಮೀನಿನ ಊಟ ಬರ ಕೊಡ್ತ ಮೀನಿನ ಊಟ ಬರೀ ಕೊಡ್ತಾರ ಇಲ್ಲಿ
ಮ ವ ಕಿಮ್ಮತ್ ಬರಪಾಯಸಕಣ
ಬಂಗ ನೋಡಿ ನೀ ಬಾಂಗಡಾ ಮೀನ್ ಕೊಡಿಸ್ ಬಿಡ್ತೇ ನಿಮಗೆ ತಿಂದ್ರೆ ಅಲ್ಲೇಪತ್ತಾಗಿದಿರತ್ತ
ಹೌದಾ ಅಲ್ಲಿ ಮಂಗಳೂರು ಅಲ್ಲಿ ಕಳಸ್ಲ್ಲತಿ ಅಂತಲ್ಲ ಚಲ್ ಆಯ್ತಾ
ಅಲ್ಲಿ ನರ್ಸರಿಯಿಂದ ಹಿಡಿದು ಪಿ ಎಚ್ ಡಿವರೆಗೂ ಕೂಡ ಎಲ್ಲ ಇದೆ
ನ ಮಗ್ನಿಗೆ ಅಡ್ಮಿಷನ್ ಮಾಡ್ಬೇಕಂತ ಇದ್ದೇನೆ ಅದಕ್ಕೆ
ಏ ಬನ್ನಿಪ್ಪಾ ಇಲ್ಲಿ ನಾ ನೀವು ಸಂಡೆ ಬರ್ತೀರಲ್ಲ ಅವಾಗ ಬಂದು ಕಾಲೇಜನ ನೋಡ್ಕೊ್ ಬರ ನ ಮತ್ತೆ
ನಮ್ ಮಗ ಭಗವಂತ ಶನ ಅಂತ ಇದ್ದಾನೆ ಅವನ ಅಡ್ಮಿಷನ್ ಮಾಡ್ಬೇಕು
ನಿಮ್ಮ್ ಮಗಾನ ಅವರು ಭಗವಂತ ರಾಯ್ ಅವರು
ಹು ನಮ್ಮ್ ಮಗ ಅವ್ರೆ
ಏ ಬನ್ನಿಪ್ಪಾ ಬನ್ನಿ
ಇವ ಸ್ಟೋರಿ ಇಟ್ರು ನೋಡಿ ನಂದು ಫಾದರ್ಸ್ ಡೇ ಅಂತ
ಹಾ ಹಾ ಹೌದು ನಿಮ್ದೇನಾ ಅದು ಸ್ಟೋರಿ ್ ಸ್ವಲ್ಪನೂ ಬಾಳ್ ಹುಂಬ ತನ ಮಾಡ್ತಾನೆ ಹೇಳಿ ನೀ ಹಗೆ
ಹೌದ ನಮ್ಮ ಮಗನು ಮಾಡ್ತನೆ
ಹುಚ್ಚುಚ್ಚ ಮಾಡ್ತಾನೆ
ಹ ನಮ್ಮ ಮಗ ಮಾಡ್ತಾನೆ
ಸ್ವಲ್ಪ ಹೇಳಿ ಅವಂಗೆ ಯಾವ ರೀತಿ ಮಾಡ್ಬಾರ್ದಪ್ಪಾ ತಂದು
ಏನಪ್ಪ ಈಗಿನ ಒಬ್ರು ಮಾತಿಸಳಲ್ಲ
ಮಗನೇ ನೀನು ಒಳ್ಳೇದಿನೇ ಮಾಡ್ಬೇಕು ಒಳ್ಳೆದಿನೇ ಮಾಡ್ಬೇಕು ಅಂತ ಹೇಳಿ ಅವ ಕ್ಯವ
ಹಗ ಹೇಳ್ತರ ನೀಗ ್ರೆ ಒಳ್ಳೇದ್ ಮಾಡಿ ಸುಮ್ ಕೂಡಂತ ಹೇಳೇತನ ಬಟ್ ಅವ್ ಮಾಡೋದೇ ಇಲ್ಲ ಕಣ
ತಿಸಿದ್ದಂತನಂತೆವನು
ಮಲ್ಲಮ್ಮ ಅಂತಾ ಅಂತಪ್ಪ ಯಾರ ಕಾವೇರಿ ಏನೋ ಅಂತ ಕಣ
ಹ್ಮ್ ನಿಮ್ಗೂ ಗೊತ್ತೇ ಗೊತ್ತಿತ್ತು ಅದು ಹ
ಹ್ಮ್ ಮೊದ್ಲೆೇ ಗೊತ್ತಿತ್ತು ಏನ್ ಮಾಡೋದಿಲ್ಲ ಅವ ಅವಂದು ಅವನ್ ಭವಿಷ್ಯ ಅವನಂತ ಹೇಳದು
ಹೇಳಿ ಅವಂಗೆ ವಾರ್ನ್ ಮಾಡಿ ಸಕ್ಕತ್ತಾಗಿ
ವಾರನಲ್ಲ ಇಸದೆ ಶೀಡಾ ಹೊಡೆದೇ ಹೆಚ್ಚಂಗದು
ಡಯಾಗ್ರಾಮ್ ತೆಗೀತಾ ಇದ್ದೀರಾ ಈಗ
ಹ್ಮ್ ಮತ್ತೆ ಕತಿ ಮಾತಾಡ್ತಾ ಇದ್ದೀನಿ ನಿಮ್ಮ್ ಹತ್ರ
ಎಷ್ಟ್ ಮುಗಿದವ ಈಗ ಈಗ ಒಂದ್ ಮುಗಿತ ತತಾ ಇದ್ದೆ
ಅದು ಅದೊಂದಲ್ಲ ನಾನ್ ನಾನ್ ನನ್ ಕೈಯಲ್ಲಿ ಹೇಳ್ತಾ ಇದ್ದೇನೆ
ಮತ್ತ ರಾಮಿದ್ರ ಅಲ್ವಾ ಒಟ್ಟು
ಹ್ಮ್್ಮ ಆರಾಮ್ ನ
ಈಗ ನೀವ್ಸ್ತ್ರ ನನ್
ಹ್ಮ ಆಯ್ತಾಯ್ತು ಹಚ್ಚತಿನಿ ನೋಡ ಈಗ.
ಹ್ಮ